ಹಲೋ,
ಹಾ, ನಮಸ್ತೆ
ನಮಸ್ಕಾರ ಏನು ಮಾಡ್ತಿದ್ದೀರಾ?
ನಾನು
ನಾವು ಸುಮ್ಮನೆ ಅಡ್ಡಾಡ್ತಾಯ್ದೀವಿ.
ಹ್ಮ, ನಾನು ಸುಮ್ನೆ ಕೂತಿದ್ದೀನಿ.
ಹ್ಮ್, ಮತ್ತೆಏನು ಸಮಾಚಾರ
ಹೇಳಿ ನೀವೇನಾದ್ರು ಕೇಳಣ
ನಾವು ಮೈಸೂರಿಗೆ ಪ್ರವಾಸ ಹೋಗಿದ್ವಿ.
ಎಲ್ಲಿ?
ಮೈಸೂರು
ಹ ಅಲ್ಲಿ ಮೈಸೂರು ಅರಮನೆಯಲ್ಲ ಇದೆಯಲ್ಲ ಅದೇನಾ
ಹಾ, ಅಲ್ಲೇನೆ ಅದರಲ್ಲಿ ಮೈಸೂರು ತುಂಬಾ ಚೆನ್ನಾಗಿದೆ. ಅರಮನೆಯಲ್ಲಿ- ತುಂಬ, ತುಂಬ ವಿಭಿನ್ನವಾದ ಕಲಾಕುಶತೆಗಳೆಲ್ಲ ತುಂಬ ಚೆನ್ನಾಗಿದೆ.
ಮತ್ತೆ ಅಲ್ಲಿ ದಸರಾ ದಸರಾ ಸಮಯದಲ್ಲಿ ಏನೋ ಬೇರೆ ತರ ಮಾಡ್ತಾರೆನಿಮಗೆ
ದಸರಾ ಸಮಯದಲ್ಲಿ ಹಾ ತುಂಬಾ ವ್ಯವ ವಿಚಿತ್ರವಾದ -ವಿಚಿತ್ರವಾದ ಆಟಗಳನ್ನೆಲ್ಲ ಹಾಡಿಸುತ್ತಾರೆ.
ಹೌದಾ ಹೋಗಿರಾ
ಏ ಹ್ಮ್, ನೋಡಿದೀವಿ- ಫೋ ಫೋನಲ್ಲಿ
ಹಾ ಮತ್ತೆ ಅದ ರಾಜರದ್ದು ಮತ್ತೆ ಹಳೆ ಕಾಲದ್ದು
ಸ ಹಳೆ ಕಾಲದ್ದು ಅದು ಎಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದು ವಿಧಿ ಇದೆ ಹಳೆ ಕಾಲದಿಂದ ನಡ್ಸ್ಕೊಂಡ್ ಬಂದಿರೋ ಪದ್ಧತಿ ಇದೆ.
ಅದೇ ಎಲ್ಲರೂ ಹೇಳ್ತಾರೆ ಅದಿಕ್ಕೆ ನಿಮ್ಗೆ ಕಥೆ ಗೊತ್ತಾ ಅಂತ ಕೇಳಿದೆ.
ಅಂದ್ರೆ ಅದು ದಸಾರದ್ದು ಅದೇ ಇವಾಗ ಅಂದ್ರೆ ಮೈಸೂರಲ್ಲಿ ದಸರಾ ಟೈಮ್, ದಸರಾ ಸಮಯ ಅಂದ್ರೆ ದೊಡ್ಡಾಗಿ ಏನುಇದ ಮಾಡ್ತಾರೆ ಅಂತ ಕೇಳಿದೀನಿ. ಅದನ್ನ ಏನಕ್ ಮಾಡ್ತಾರೆಚರ
ಅದು ಅದರ ಕಥೆ ಎಲ್ಲಾ ಗೊತ್ತ್ ಗೊತ್ತಿಲ್ಲ ಆದ್ರೆ ಒಂಬತ್ತು ದಿನಗಳಲ್ಲಿ ಮಾಡ್ತಾರೆ ಒಂದೊಂದು ದು ದಿನ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಧರಿಸಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ.
ಹ್ಮ್
ಒಂಬತ್ತು ದೇವಿಗಳು ಒಂದೊಂದು ಬಣ್ಣ ಹಾಕೋತಾರೆ ಅಂತ.
ಹಾ
ಮತ್ತೆ ನೀವೇನಾದರೂ ಹೇಳಿ ಕೇಳೋಣ ನಿಮ್ಗೆ ಯಾವ್ದು ಗೊತ್ತು ಕಥೆ ಎಲ್ಲಾ.
ಕಥೆ ಅಂದ್ರೆ ಮುಂಚೆ ನ ಮ ಅಜ್ಜೆ ಎಲ್ಲ ತುಂಬಾ ಹೇಳರು ಅದೇ ಚನ್ನ ಚೆನ್ನ ಕತೆೆ ಅದೇ ಕಾಗ ಕತೆ
ಹ್ಮ ಹೌದು ಮತ್ತೆ ನಮ್ಮಲ್ಲಿ ಒಂದು ನಮ್ದು ಮನೆ ದೇವ್ರ್ದೇ ಒಂದು ಕತೆೆ ಇದೆ ನಮ್ದು ಮನೆ ದೇವ್ರ ಬಂದ್ಬಿಟ್ಟು ಮೈಲಾರಸ್ವಾಮಿ ಅಂತಂದ್ಬಿಟ್ಟು
ಹಾ
ಅದು ತಿರುಪತಿದು ನಮ್ಮ್ ಮತ್ತೆ ಮೈಲಾರಸ್ವಾಮಿದು ಲೈ ಏನೋ ಸಾಲ ತಗೊಂಡಿದ್ರಂತೆ.
ನಿಧಾನ
ತುಂಬಾ ಸಾಲ ಹಾ ನಿಜಾನೆ ಅಂತ ಹೇಳ್ತಾರೆ ನಮ್ಮಜ್ಜಿದ್ ಕಾಲದಿಂದ ಹೇಳ್ಕೊಂಬಂದಿದ್ರೆ ಅದು ನಿಜಾನೇ ಆಗಿರುತ್ತೆ ಅಲ್ವಾ‌
ಹ್ಮೊ ಅದ
ಅದು ಸಾಲ ಇವತ್ತಿನವರೆಗೂ ತೀರೇ ಇಲ್ಲ.
ಹಾ
ಅದು ಏಳು ಕೋಟಿ ಒಡೆಯ ಅಂತಾರೆ ನಮ್ಮ ದೇವರಿಗೆ. ಯಾವಾಗ ಕರೆಕ್ಟ್ ಆಗಿ ತಿರುಪತಿಸ್ವಾಮಿ ಹತ್ರನ್ನೂ ನಮ್ಮ ದೇವರು ತಗೊಂಡಿರೋದು.
ಹ್ಮ
ಹಾಗಾಗಿ ಯಾವಾಗ ಒಂಬತ್ ಏಳು ಕೋಟಿ ಜನ ಒಂದು ಕಮ್ಮಿನೂ ಅಲ್ಲ ಒಂದು ಜಾಸ್ತ್ ತ್ತಿನೂ ಎಲ್ಲ ಸೇರ್ತಾರೋ ಅವತ್ತು ಸಾಲ ತಿರುತ್ತೆ ಅಂತ ಹೇಳ್ತಾರೆ. ಅದು ಇಲ್ಲಿವರ್ಗನು ಅದು ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಹತ್ರ ಇದೆ ಬಟ್ ನಾವು ತುಂಬಾ ಹೋಗ ಹೋಗೋದು ಮೈಲಾರ ಅಂತ ಅಂದ್ಬಿಟ್ಟ್ ಟ್ಟೂ ಅದು ಹಾವೇರಿ ಹತ್ರ ಬರುತ್ತೆ ಗದಗ ಹಾವೇರಿ ಅಲ್ಲಿ ಬರುತ್ತೆೆ ಹ ತ್ತೆ ನಿಮ್ದು ನಿಮ್ಗೆ ಏನಾದ್ರು ಗೊತ್ತಾಯ ತರ ದೇವರದೂ ಕತೆೆಗಳು.
ತಿರುಪತಿ ನಮ್ಮ ದೇವರೆ ನಮ್ಮ ಆ ದೇವ್ರು ಇವಾಗ
ನೀವು ಎಲ್ದೀರ ನಿಮ್ಮದು ಮಾತು ಸರಿಯಾಗಿ ಕೇಳಿಸುತ್ತಿಲ್ಲ ಹ ಸರಿಯಾಗಿ ಕೇಳಿಸುತ್ತ್ ತ ಇಲ್ಲ ಹಾ ಇವಾಗ ಕೇಳಿಸತಾ ಇದೆ ಹೇಳಿ.
ಹಾ ಅದೇ ನಮ್ಮ ದೇವರ ನಮ್ಮ್ ಮನೆಯಲ್ಲಿ ಜೋಡುವ ಅಂತ ದೇವರು ಇದೆ. ಆ ದೇವರು ಇವಾಗ್ಲೂ ಅಷ್ಟೇ ಅಂದ್ರೆ ಹ ಹದೆರಡು ಬಿಗೆ ಅಂದ್ರೆ ಪಾಸನತೇನಿ ಬಾವ ಸ್ನಾನ ಮಾಡೇ ನಂಬತೀರಾ
ಹಾ, ಹೌದಾ!
ಓ ಅಕ್ಕಿ ನಾನು ಅಷ್ಟೇ ಮನೆಯಲ್ಲ ಇದ್ದ ಅಸ್ವದ ಕಳಚ ನೀ ಇರುದಯಪಟ್ಟು ಮತ್ತೆ ಹೇಳ್ತೇತಾರೆ ಯಾರಾದ್ರು ಅಂದ್ರೆ ಇವಾಗ ಮನೆ ಕಡೆಲ್ಲ ಓಣಿ ಎಂತೆಲ್ಲ ಇರುತ್ತೆ ಅಲ್ವಾ
ಹಾ, ಹಾ ಹ, ಬೀದಿ ನಮ್ಕ, ನಮ್ಮ ಕಡೆ ಬೀದಿ ಅಂತಾರೆ.
ಹೊಓರಡುತ್ತೆ ಅಂತ
ಹಾ, ಹಾ ಮತ್ತೆ
ಹ್ಮ್, ಮತ್ತೆ ಇಲ್ಲ ಇಲ್ಲಿ
ಹ್ಮ್, ಆಯ್ತಾ ನಿಮ್ದು ಚಾ, ಟಿ ಹಾ, ಇದು ಇಂಥ ಕಟ್ ಕಟ್ ಆಗ್ತಾ ಇದೆ.
ಇವಾಗ
ಹಾ, ಇವಾಗ ಹಾ, ಸರಿಯಾಗಿದೆ.
ಹಾ, ಹೇಳಿ ಮತ್ತೆ
ಮತ್ತೆ ಹೇಳ್ಬೇಕು ಈತರ ನಮ್ ಕಡೆ ತುಂಬಾ ಐತಾರೆ ಎಲ್ಲ ದೇವ್ರ್ದು ಕತೆಗಳಿದೆ. ತುಂಬಾ ದೇವ್ರನ್ನ ನಂಬತಾರೆ. ತುಂಬಾ ಪಾಲಿಸ ಅಂದ್ರೆ ನಗರ ಜನಗಳು ತುಂಬಾ ನಂಬಲ್ಲಾ. ಇ ಒಂತರ ದೇವರು ನಂಬಿಕೆ ಅದೆಲ್ಲಾ ಸುಳ್ಳು ಅಂತಾರೆ.
ಯಬ ನಾವ್ತಾರೆ
ಹಾ
ಮುಂಚೆ ಇದ್ರ ನಗಾಡಲ್ಲೇ ಇದ್ದ್ರು ನಂಬಲ್ಲಾ
ಹೌದು, ನಿಮ್ಗೆ ಯಾವತ್ತಾದ್ರು ಈ ತರ ಅನುಭವ ಆಗಿದ್ಯಾ ದೇವ್ರು ಇದ್ದಾರೆ ಅಂತ ಅಂದಬಿಟ್ಟು ಯಾವ್ದರಾ ಒಂದು ಸಮಯದಲ್ಲಿ.
ನನ್ ಮನೇಲಿ ಒ ನ ಎಲ್ದಿರರು ಹಿಂದೆ ಹೋಗ್ಬೇಕಿದ್ರೆ- ಅವಾಗ ನಾನು ಅಮ್ಮಾಗೆ ಎಬ್ಬಿಸುತ್ತಿದ್ದೆ ಭಯ ಆಗುತ್ತೆ ಅಂತ ಅಂದೆ. - ಆ ಅಂದ್ರ ಬಿ ತೋಗಿದೆ ಅವಾಗ ಏನೋ ಆಲೆ ಗಜ್ಜೆ ಶಬ್ದದೆಲ್ಲ ಬರುತ್ತೆ ತುಂಬಾ ರಾತ್ರಿ ಆದ್ರೆ ಅದಕೋಸ್ಕರ ನನ್ ಅವತ್ತು ಹಂದಿನ ಭಯಪಟ್ಟ ಮತ್ತೆವಾಗ ತುಂಬ ಎಲ್ಲ ಯೋಚನೆ ಇಲ್ಲ ಆ ಮದು ಹಂಗ ವರ್ದ ಅರ್ ಕುಡಿತು ಆೆಲ್ಲ ಇಲ್ಲ
ಹೌದು! ಇವಾಗ ದೇವ್ರ ಇದೇ ಅಂದ್ಮೇಲೆ ದೇವ್ವನು ಇರುತ್ತೆ ಅಲ್ವಾ.
ಗುಡ್ ಕಿ ಇರುತ್ತೆ, ದೇವ್ವನು ಇರುತ್ತೆ ಅಂದ್ರೆ
ಆಯ್ತಾ
ಇವಮ್ಮ ಅಂತಾರೆ ಅವಾಗ ಅವಗನು ಬಿಟ್ಟಿರ್ತಾರೆ ಅಂದ್ರೆ ಇವಾಗ ಆತ್ಮಲಿಗೆಲ್ಲ ಬಂಧನ ಮಾಡಿರ್ತಾರೆ ಅಂತಾರೆ ಎಲ್ಲ ಚಲನ ಚಿತ್ರ ನೋಡಿದ್ದು. ಚನಸ್ತಾನ ಹದೇನ
ನೀವು ಮಾತಾಡೋದು ಇನ್ನೂ ಹಾಗೆ ಕೇಳಿಸ್ತಾ ಇದೆ ನಾನ ಮಾತಾಡೋದ ಕರೆಕ್ಟಾಗಿ ಕೇಳಿಸತಾ ಇದೆಯಾ
ಹ್ಮ ಕೇಳಿಸ್ತಿದೆ.
ನೀವು ಮಾತಾಡೋದು ಯಾಕೆ ಮತ್ತ ನನಗ ಆಗ ಕೇಳಿಸ್ತಾ ಇದೆ
ಹಲೋ
ಹಾ ಇವಾಗ ಕರೆಕ್ಟ್ ಆಗಿ ಕಲ್ಸ್ತಾ ಇದೀಯ ನೀವು ಹಾ ಮತ್ತೆ ಮಧ್ಯ ಮಧ್ಯದಲ್ಲಿ ಪೂರ ನೀವು ಮಾತಾಡೋದು ಕೇಳಿಸಲ್ಲ
ಹಾ ಹೇಳಿ ಮತ್ತೆ ಕೇಳಿಸ್ತಿದಯ ಇವಾಗ
ತದೆ ಹಾ ಇವಾಗ ಚೆನ್ನಾಗಿ ಕೆಲ್ಸ್ತಾ ಇದೆ
ಹಾ ಮತ್ತೆ ನಿಮಗ್ ಅನುಭವ ಆಗಿದ್ಯಾ ಹಂಗೇನಾದ್ರು
ಹಾ ಹೌದು ನಮ್ಮವ ತುಂಬಾ ಬೇಕಾದವ್ರಗೆ ಒಂದು ಸರಿ ಎಲ್ಲಿಗೂ ಹೋಗ್ಬೇಕಾದ್ರೆ ಇದಾಗಬಿಟ್ಟಿತ್ತು. ಗಾಡಿಯಿಂದ ಬಿದ್ದಬಿಟ್ಟಿದ್ರು. ಆ ಸಮಯದಲ್ಲಿ ದೇವ್ರು ಇದಾನೆ ಅಂತ ಅನ್ಸತ್ತು ಅವರು ಉಳ್ಕೊಂಡಾಗ
ಹ್ಮ್ ಹ್ಮ್ ಹೌದು
ಎಲ್ಲೋ ಒಂದ್ ಕಡೆ ನಮ್ಮನ್ನು ನೋಡ್ತಾ ಇದ್ದಾರೆ ಕಾಪಾಡ್ತಾ ಇದಾರೆ ಅಂತ ಅವಾಗಿಂದ ನಂಬ್ತಾ ಇದೀನಿ.
ಹಾ
ಅಂಥ ಸಮಯದಲ್ಲಿ ಅಲ್ವಾ ದೇವರೆಲ್ಲ ನೆನಪಾಗೋದು ಕಷ್ಟ ಬಂದಾಗ
ಯಲ್ಲ ಮೈಮೇಲೆ ಬರ ಅದು ಅಂತಲ್ಲ ಬಾಳ ಜನ ಅದು ನಿಜಾನಾ
ಅದು ಒಂದೊಂದ್ಸರಿ ನಿಜ ಅನಸುತ್ತೆ ನಾವು ತುಂಬಾ ಸಮಯದಲ್ಲಿ ನಮಗೆ ಕಷ್ಟ ಬಂದಾಗ ಕೇಳ ತಿಳಿಯಲ್ಲ್ವಾ ಅವಾಗ ಎಲ್ಲಾ ಸರಿಯಾದ ಸೂಚನೆಗಳನ್ನೆಲ್ಲ ತೋರಿಸುತ್ತೆ ನಮಗೆ ಹಾ ಅವಾಗ ನಂಬ್ಬೇಕು ಅನ್ಸುತ್ತೆ ಬಟ್ ಒಂದ್ದೊಂದು ಸಾರಿ ಒಬ್ಬೊಬ್ಬರು ತುಂಬಾ ವಿಚಿತ್ರವಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ದೆ ಆ ಇದು ಅಲ್ವಾ ಅಲ್ವಾ ನಿಜಾನೇನ ಸುಳ್ಳ ಅಂತ ನಮಗೆ ಅನುಮಾನ ಬರುತ್ತೆ.
ಹ್ಮ
ಈತ ಎಲ್ಲ ಆಗಿರೋದು ಅಷ್ಟೇ ಆಥರ ಕೇಳ್ಸ್ಕೊತಾ ಇರ್ಬೇಕು ಬಿಡ್ತಾ ಇರ್ಬೇಕು
ಅಷ್ಟೇ. ನಮಗೆ ಪರೀಕ್ಷೆಗಳಿದಾಗ ದೇವ್ರು ದೇವ್ರು ಅಂತ ಏನು
ಹಾ ಹಾ
ನಮಗೆ ಪರೀಕ್ಷೆ ಇದ್ದಾಗ ಕಷ್ಟ ಸಮಯದಲ್ಲಿ ದೇವ್ರೇ ದೇವರೇ ಅನ್ನಬೇಕು ಇಲ್ಲಾ ಅಂದ್ರೆ ನಾವ ಅದು ನೆನಪ ಮಾಡ್ಕೊಳಲ್ಲಾ
ಹ ಹೌದು ಕಷ್ಟ ಬಂದಾಗ ಮಾತ್ರ ದೇವರನ ನೆನಸ್ಕೊಳ್ಳೋದು.
ಹ್ಮ್ಮ್
ಮತ್ತೆ ಯಂತ ನೀವು ಆತ ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ನಮ್ಮ ನಮ್ಮ ಆಚಾರ ನಿಮ್ಮ
ನಂಗೆ ನಿಮ್ಮಇದು ತಿರುಪತಿದು ಯಾವದ್ ಕಥೆ ಹೇಳಿದ್ರಿ ಅಲ್ವಾ ಅದು ಗೊತ್ತಿರ್ಲಿಲ್ಲ ನಿಮ್ಮಿಂದ ತಿಳಿತ್ತು.
ಹಾ ಹಾ ಹಾ ಕೇಳಸ್ತಾ ಇದೆ.
ಹಾ ಹೇಳಿ
ಅದೇ ನಿಮ್ ನಮಗೂ ಬುದ್ದಿ ಹೇಳಿದ್ದಾನೆ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು.
ನನಗೂ ಅಷ್ಟೇ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ವಾಯಿತು. ಧನ್ಯವಾದಗಳು ಇನ್ನ ಯಾವಾಗಾದ್ರೂ ಸಿಗೋಣ ಮಾತಾಡಕ್ಕೆ
ಸರಿ ಆಯ್ತು, ಹಾ ಸಿಗೋಣ ಹಾ ಸರಿ, ಆಯಿತು
ಹಾ ಹ